ಹಲೋ ಹೇಳಪ್ಪಾ
ಹಾ ಆರಾಮ
ಹಾ
ಆರಾಮಣ್ಣ
ಆರಾಮ ಆರಾಮ
ಊಟ ಆಯ್ತಣ
ಹ್ಞೂ ಆಯ್ತು ನಿಮದುು
ನಮ್ದು ಆಯ್ತಾನ ಇವಾಗ
ಹೌದಾ
ಏನೋಣ ಇವತ್ತು ಸಂಡೆ ಸ್ಪೆಷಲ್ ಏನಿತ್ತಣ್ಣ
ಸ್ಪೆಷಲ್ ನೈಟ್ ಇರ್ಬೋದುಣ್ಣ ಎಲ್ಲಿ ಚಿಕನ್ ಅದೇನೋ ಮಾಡ್ಬೋದು
ಹೌದಣ
ಬೆಳಿಗ್ಗೆ ಏನ ಇಲ್ಲ ಸ್ಪೆಷಲ್
ನೈ ನೈಟ ಚಿಕನ್ ಅದೇನನ ಇರುತ್ತೆ ನೋ ಇವತ್ತು
ಹ್ಮ್ ನೈಟ್ ಇರುತ್ತೆ
ಹ್ಮ್ ಹ್ಮ್
ಇಲ್ಲ ಮನೆಯಲ್ಲ ಇದೇನಲ್ಲಾ
ಹೌದಣ ಹಟ್ಲಲ್ಲ ಇದ್ರೆ ಏನಾದ್ರೆ
ಹಾಸ್ಟೆಲ್ ಇದ್ರೆ ಅಂದ್ರೆ ಬೆಳಿಗ್ಗೆ ಏನಿದ್ರು ನಷ್ಟ ಇರತ್ತಲ್ಲ ಸ ಮಧ್ಯಾಹ್ನ ರೊಟ್ಟಿ ಚಪಾತಿ ಅದ ರೊಟ್ಟಿ ಪಲ್ಯ ಅನ್ನ ಸಾಂಬಾರ ಹತತ್ತ
ಹಾ ಹಾ
ಸಾಯಂಕಾಲ ಚಿತ್ರನ ಮೊಟ್ಟೆ ಕೊಡ್ತಿದ್ರು
ಹಾ
ಹ್ಞೂ ಮನೇಲ್ಲಿದೆಲ್ಲ ಚಿಕನ್ ಮಾಡ್ಬ ಹೋದೇನ ಹೇ ಮಾಡಣಬೇಕತರೆ
ಏನು ಸ್ವಲ್ಪ ಕೆಲಸ ಇತ್ತು ಹೊರಗಡೆ ಬಂದಿದ್ವಿ
ಹೌದಾ ಯಾರ ನಿಮ್ ಫ್ರೆಂಡ್ ನೀವ್ ಗಿದ್ರಾ
ಹಾ ನಾನು ನ ಟಂಡನ್ ಬನ
ಯಾರು ಎಲ್ಲ ನಿಂಗನ
ಹಾ ಅವನು ನಾನು ಬಂದಿದ್ದೀವಿ ಕೂಡ
ಹೌದಾ ಇದು ಎಲ್ಲಲ್ಲ ಹೆಂಗ ಹೇಳಿದ್ರಲ್ಲ ನೀವೇನ್ ಅ ಕ್ರಿಕೆಟ್ ಆಡ್ತಾನ ಅಂತ ಹೇಳಿ
ಹಾ ನಾನನ್ನದು
ಹೌದಾ ಹೌದ ಅವದ ಹೇಳ್ದ್ ಅವತ್ತು
ಹ ನಮ್ಮ್ವರ ಎ ಆಡ್ತವಣ ಎಲ್ಲಾ ಕಡೆ ಆಡತವ ನಾವ್ನು
ಇಬ್ಬರು ತಂದೆವರನು
ಹಾ ವಂದೇ ಹಊರ ಹಾಣ ಆಗ್ಬಡ್ತು
ಹಾ ಹಾ
ಅವನ ಅವ್ನು ಒಂದ್ ಜನ ಕಡೆ ಕ್ರಿಕೆಟ್ ಕಡೆ ಚಲೆ ಹಾಕಲ್ಲ ಆದ್ರ ನಾ ಇಷ್ಟೇ ಆಡ್ತ ಅವ್ನ್ ಆಡಲ್ಲ ಇಬ್ರು ಒಂದೇ ಊರು ಆಡಲ್ಲ
ಹಂಗೆ ಒಬ್ಬಬ್ ಇಂಟ್ರಸ್ಟ್
ಹ್ಮ
ಒಬ್ರಿ ಕಬಡ್ಡಿ ಇಷ್ಟ ಒಬ್ರಿ ಕ್ರಿಕೆಟ್ ಇಷ್ಟ ಹಂಗೆ ಇದೇ ತರ
ಅವ್ನಿಗೆ ಕಬಡ್ಡಿ ಇಷ್ಟ ನವು ಕಬಡ್ಡಿ ಚಲೋ ಆಡ್ತದೆ ಅವಾಗಲ್ಲಿ ಹೈ ಸ್ಕೂಲಲ್ಲಿ ಅವಲ್ಲ ಕಾಲೇಜ್ ಹೈಸ್ಕೂಲ್ಲ್ಲಿ ಇದ್ದಾಗೆಲ್ಲ ಒಂದು ಚಲಾಡತದೆ ಕಬಡ್ಡಿ.
ಹೌದಾ
ಅವರು ಏನಂದ್ರ ಅಂತಾ ಮನೆಯಾಗ್ ಬಿಟ್ಟ ಬಿಟ್ಟ ನಾನ್
ಹ್ಮ್ ಹ್ಮ್
ನಮ್ಮೂರೆಲ್ಲ ಲೀಗ್ ನಡೆತಾ ಅಣ್ಣ ವರ್ಷ ವರ್ಷ
ಕಬಡ್ಡಿ ಲಗಾ ಕಬಡ್ಡಿ
ಕ್ರಿಕೆಟ್ ಲೀಗ್ ನಡೀತಾನೆ ವರ್ಷ ವರ್ಷ ತಿ ಜನವರಿ ತಿಂಗಳಲ್ಲಿ ನಡೀತೆ ವರ್ಷಾನ ಅದೇ ಡೇಟ್.
ಹೌದಾ
ಅದು ಪಸ್ಫಸ್ಟ್ ಸೀಸನ್ ನಮ್ಮ ಫ್ರೆಂಡ್ ಅವ್ನು ಹೇಳಿದ್ದಲ್ಲ ನ ಆಡ್ತಿದ್ದ ನೆಕ್ಸ್ಟ್ ಸೀಸನ್ ಆಡ್ಲಲ್ಲ ಅವ್ರು ಮನೆಗೇನ್. ವೇಗದಂತ್
ಹಾ
ಅದಕ್ಕೆ ಬಿಟ್ಬಟ್ಟ ಅವ ಆಲೆಲ್ಲ.
ನಮ್ಮ ಮನೇಲಿ ಹಂಗ್ ಹೇಳಾ ನಾನ್ ಯಾವ್ದ ಬಿಡಕ ಹೋಗೋದಲ್ಲ.
ಎಲ್ಲಾ ನಮ್ನ್ ಬೈತಾರಣ್ಣ ಅಂದ್ರನ ಅದ್ ಇಂಟ್ರೆಸ್ಟ್ ಇರ್ಬೇಕಲ್ಲಣಾ ಅವ್ರಿಗೆ ಆಡ್ಬೇಕನ್ನತ್ತ.
ಈಗ ಇಂಟ್ರೆಸ್ಟ್ ಇದ್ರೆ ಬಿಡಕ್ಕ್ಕಗಲ್ಲ.
ಹಂ ಇಂಟ್ರೆಸ್ಟ್ ಇಲ್ಲ ಅಂದ್ರ ಮೇಲೆ.
ಹ್ಞ ಅದೇ ತರದ ಬಿಟ್ಟ ಅವನು.
ಈಗ ಕ್ರಿಕೆಟ್ ಆಡೋವ್ರ ಮನ್ಯಾಗ ಯಾರ್ ಮನ್ಯಾಗನೂ ಮುದ್ ಸಲಣ ಅವ್ರ ಆ ಹೋಗಿ ಆಡಪ್ಪಾ ಅಂತಾ ಹೇಳಿ
ಹ್ಮ್ ಹೌದಾ
ಎಲ್ರು ಬ್ಯಾರೆ ಬಯ ಬೈಸೊಂಡ್ ಬೈಸ್ಕೊಂಡ್ ಅಂತರ ಸಾಕ ಸಾಕ ಆಾಗಿತ್ತ ತಂದ್ರೆ ನಾಡ್ತೀವಿ ನಾವು ಹೋಗಿ.
ಹ್ಮ್ ನಮ್ ಕ್ರಿಕೆಟ್ ಆ ಟೈಮಲ್ಲಿ ಏನಾದ್ರು ಹೊಲ್ದಲ್ಲಿ ಕೆಲಸ ಆತರ ಬಂತಂದ್ರೆ ಎಷ್ಟು ಬೇಜಾರಾಗ್ಬ ಬಿಡುದುು ಗೊತ್ತಾ.
ಹ ಬಾಳ್ ಬೇಜಾರಾಗಗ್ತಾನ ಅದು
ಹಂಗಂದ್ರೆ ಏನ ಒಂದ್ ತಾಸಿನ ಕೆಲ್ಸ ಯ್ತ ತಪ್ಪ ಅಂದ್ರ ಹೋಗಕ್ ಬಯಸ್ರ ಸಾಯಂಕಾಲ ಆಯ್ತಂದ್ರ ಅ ಆದ್ರೆ ಯಾವಾಗ ಮುಗಿತದಪ್ಪ ಕೆಲ್ಸ ಆಗ್ ಮಾಡ
ಬಾಯಂಕಾಲ ಏನ್ ಕೆಲ್ಸ ಇಡರುಗದ ಇಿಲ್ಲಣ್ಣ ನಾವು ಆತೈತಿ ಮಾಡಿ ಬಿಟ್ಟಿರ್ತ ಕ್ರಿಕೆಟ್ ಆಡಕ್ ಹೋಗ್ಬೇಕು ಅಂತನನೆ
ಎಲ್ಲ ಏನೋ ಒಂದು ಅನವರ ಟೈಮ್ ಕೆಲ್ಸ ಬಂತ ಅಂದ್ರರು
ಹಾ ಅಂಂತ ಟೈಮಿಗೆ ಬಾಳ ಬೇಜಾರಾಗಗ್ತಾರೆ ಅಂದ್ರೆ
ಹೌದು ನನ್ಗೂ ಹೆಂಗೆ ಆಗತ್ತ ಅವಾಗವಾಗ
ಅದೇಣ ನಾನು ಕ್ರಿಕೆಟ್ ಇಷ್ಟ ಪಡ್ತೀನಿ ನೀನ್ ಇಷ್ಟ ಪಡ್ತೀ ಹಂಗಾಗಿ ಅದ ಇಬ್ರು ಇದು ಮ್ಯಾಚಡ್ತಾನೆ ಒಬ್ಬೊಬ್ರ ಅದ ಏನ್ ಅನತ್ತ ಅಂದ್ರೆ ಅದು ಇವ್ರೇನಪ್ಪಬ್ ಸುಮ್ಮನೆ ಆಡ್ತಾರ ಚಂತನ ಅನ್ಸ್ಬಿಡ್ತದ ಇನ್ನ ಟೈಮ್ ವೇಸ್ಟ್ ಅನ್ನ ಕಂತಾರ ಅವ್ರ
ಹ್ಮ್ ಏನ್ ನೀವ ಆಡಗ ಹಿಂಗ್ ಬಾಲಿಂಗ್ ಆಡ್ತಾರ
ಹ್ಮ ಬಾಲಿಂಗ್ಣಾನ ಬಾಲಿಂಗ್ ಅಡತನ
ಅಂದ ನಿನ್ ಹತ್ರ ಆಡಲ್ಲ
ಎ ಆಡಲ್ಲಣ ನಿಡು
ನಾವವು ಅದ ಟ ನಿಂತ ಹಕೋದಿಲ್ಲ ಬಾಲಿಂಗ್ ಆಡ್ತಾರ ಎಲ್ರ
ಹ ಬಾಲಿಂಗ್ ಆಡ್ಬಬೇಕಣ ಥತ್ರೋ ಆದ್ರೆ ಸ್ವಲ್ಪ ಡೇಂಜರ್ ಅಣ್ಣ ಅ ಆಡಕ್ ಆಡ್ಬೋ ಜಾಸ್ತಿ ಅ
ಹಾ ಚಿಕ್ಕವರದಾಗ ಅದನ್ನೇ ಆಡಿದೀವಿ ಇವಾಗ ಅದ ಆಡಕ್ ಭೇಯ ಸ್ವಲ್ಪ
ಹಾ ಹ
ಚಕರದಾಗ ಅದನ್ನೇ ಅದ್ರಲ್ಲನೇ ಕಲ್ತಿರದ
ಹ್ಮ
ಇವಾಗ ಬಾಲ ನಿಂತ ಆಡ್ಬೇಕಂದ್ರೆ ಆಗ್ತಾ ಇಲ್ಲ
ಭಯ ಭಯ ಆಗಿಬ ಬಿಡತಾನೆ ಆಡ್ಬೇಕಂದ್ರೆ ಹ್ಮ
ಸ್ಪೀಡ್ ಬಲ್ನು ಅಷ್ಟೊಂದು ಹಾಕಂದ್ರೆ ಏನು ಅನ್ಸೋದಿಲ್ಲ
ಎಷ್ಟ್ ಜನ ಸ್ಪೀಡ್ ಆಕ್ಲ ನ ಬಾಲಿಂಗ್ ಮಾಡ್ಬೇಕ ಅಂದ್ರೆ
ಹ್ಮ ಏನ್ ಅನ್ಸದಿಲ್ಲ ಅವವಾಗ
ಹಾ ಅವಾಗೇನ್ ಅನ್ಸಲ್ಲ ನ ಮತ್ತೆ ಬೇರೆ ನಿಮ್ ಮೂರು ಬಲ್ಲ ಅಸೊಪ ಕಾಡ್ತೇ ಬಿಟ್ಟ ಂಗ ಮ್ಯಾಚ್ದು
ಹ ಬೆಟ್ಟಿಂಗ್ ಹೆಚ್ಚೆ ಊರ್ ಪಕ್ಕ ಹೋಗಲ್ಲ ಇಲ್ಲಿ ನಮ್ಮ ಊರಲ್ಲೇ ಒಂದು ಎರಡು ಟೀಮ್ ಆದಾವಲ್ಲ
ಹಾ ಹಾ
ಹ್ರ ಪ್ರಾಡಕ್ ಹೋಗ್ತಿದೆ ಬೇರೆ ಕಡೆ ಬೇರೆ ಯಾವದೊ ಒಂದು ಗ್ರೌಂಡ್ ಬರೋದಿದ ಅಲ್ಲ
ಹ್ಮ ಹ್ಮ
ಅಲ್ಲಿ ಆಡಕ್ ಹೋಗ್ತಾ ಇದದೆ ಈ ವರ್ಷ ಹೋಗಲ್ಲ ಆದ್ರೆ ವರ್ಷ ಹೋಗ್ತಾ ಇದ್ವಿ ಸಾಯಂಕಾಲ
ನಿಮ್ಮ್ ರುಲ್ಲಿ ಏನಂದ್ರೆ ಲೀಗ್ ಅದು ಏನೋ ನಡಸ್ತಾರೆ ಅವಣ
ಹ್ಮ್ ಎರಡ ಮುಗತು ಎಲ್ಲಿ ಹೇಗಿವಾಗ
ಹ ಹಾ ಲೀಗಣ್ಣ ಯಾವ್ದ ಐ ಈ ಟೈಪ್ ಇರುತ್ತಲ್ಲ ಐ ಪಿ ಎಲ್ ಎಚ್ ಪಿ ಎಲ್ ಅಂತ ನಿಮ್ರದು
ಅಂದು ವಾಯಪ ಇಲ್ಲ ಸ
ವೈಯಲ್ಲ ಅಂತ ನಾನು ಎಷ್ಟನೇ ಸೀಸನ್ ಅಣ್ಣ
ಸ್ವಪ ಅಷ್ಟೇ ಅ್ರ ನಾ
ಪಶಚದಾನ ಹಲೋ
ಹಲೋಣ್ಣ ಹಲೋ ಹಲೋ ಹಲೋ ಹಲೋ ರ ಇ ಹಲೋ